ಹಲೋ ಹಲೋ
ಹಲೋ
ಹಲೋ ಯಾರ್ರೀ ನಾವ ಏಕಡಿಲಿದ್ದ ಮನುಷ್ಯರೀ
ನಾವು ಈ ಕಡಿಂದ ಮನು
ಹೌದನ ರೀ ಅಂದ್ರೆ
ಏನ್ ಮಾಡಕುಂತಿರಿ
ಕಸ ಹೊಡಕತ್ತವಿ
ಹಾ ರೀ
ಕಸ ಬಳೆಕತಿವಿ ಈಗ ಚರಂಡಿಗ ರೀ
ಏನ್ ಕೆಲ್ಸ ಮಾಡ್ತೀರಿ ನೀವು
ಚೆರಂಡಿ ಸ್ವಚ್ಛ ಮಾಡದ ತಿಂಗಳ ಒಂದು ಮೂರು ನಾಕ್ ಲಕ್ಷ ಯ ನೋಡಿರಿ ಪೇಮೆಂಟ್
ಎಷ್ಟ ರೀ
ತಿಂಗಳ ಮೂರ್ ಲಕ್ಷ ರೀ ಕೆಲ್ಸ ಅಂದ್ರೆ ಕೆಲ್ಸ ರೀ ತಿಂಗಳ ಮೂರ್ ಲಕ್ಷ ಅದ ಪೇಮೆಂಟ್
ಅಬಬಬಾ
ಹಾ
ಬ್ಯಾಂಕ್ ಆಯ್ತಲ್ರಿ ನಿಮ್ದ ಆ ಇಂಜಿನಿಯರ್ ನಿಮ ಮುಂದ್ ಏನ್ ಮಾಡಕ್ ಬಂದಲ್ರರಿ
ಹಾ ಮೊದ್ಲು ಇದೆ ಯಾ ಕೆಲ್ಸ ಇದು ಬರ್ತಾ ಎ ನೀ ಒಬ್ಬವ
ಅ ಹೌದ್ ಹೌದ್ರೀ ನಿಮ್ ಇಂಜಿನಿಯರ್ ಎದಕ್ತ್ತಲ್ರರಿ ನಿಮ್ ಮುಂದೆ ಇಂಜಿನಿಯರ್ ಪಾಪು ಕಂಪ್ಯೂಟರ್ ನಂದ ಕೊಟ್ಟು ಕುಟ ಕುಟ ಕುಟ್ಟಿದ್ರು ಒಂದ್ ವರ್ಷಕ್ ಕೊಡ್ತಾರ್ರೀ
ನಿಮ್ಗೆ ಎಷ್ಟು ಕೊಡ್ತಾರೆ ಹ್ಮ ಮೂರ ಲಕ್ಷ
ಎಷ್ಟ ಮಂದಿ ಎಷ್ಟ ಮಂದಿ ಸೇರಿ ಮೂರು ಲಕ್ಷ ರೀ
ಊರನಾರ ಎಲ್ಲಾರ್ಗ
ಊರನ್ನರ ಎಲ್ಲರಿಗ ರೀ
ಹ
ಎಷ್ಟ್ ಮಂದಿ ಅದಿರಿ ನೀವ ಒಂದು
ಏ ಒಂದು ಒಂದು ಎಡ ಲಕ್ಷ
ಹ
ಹ ಒಂದ ಎರಡು ಲಕ್ಷ ಸಮಮಂಧಿದೆ
ಯಡ್ನೂರ್ ಮಂದಿರಿ
ಎರಡ್ ಲಕ್ಷ ಎರಡ್ ಲಕ್ಷ ಎರಡ್ ಲಕ್ಷ ರೀ ಹಾ ಹ್ಮ್ ಎಡ ಲಕ್ಷ ಮಂದಿಗೆ ಅಷ್ಟ ಅಂಚಗೋಬೇಕ್ ನೋಡಿ ಅಷ್ಟ ಹದು ಅಷ್ಟೇ ಸಾಕ್ ರೀ ಅಷ್ಟೇ ಹ ಒಂದೊಂದು ಕಪ್ ಚಾ ಹತ್ರಿ ಅಷ್ಟೇ ಸಾಕು
ಅಷ್ಟೇ ಸಾಕ್ ರೀ ಊರಾಗ ಏನ್ ಕೆಲ್ಸಲ್ಲ ಅನ್ರಿ ನಿಮ್ ಗ
ಇಲ್ರಿ ನಾವು
ಏಕಡನೆ ಕೇಳ ಬಕ್ರೀ ಬೆಂಗ್ಳೂರ್ ಪಂಗ್ಳೂರು
ಬೆಂಗಳೂರ್ ಪಂಗಳೂರ್ ಎಲ್ಲಾ ನಿಮಗ ಬುಟ್ಟವರಿ ನೀವೆ ಕೇಳಬಕಂತ
ಅಲ್ಲಿ ಯಾವ ಊರ ಉನಳಿಗ ಇದ್ರಲ್ರರಿ ನೀವು
ಹ
ಅಲ್ಲಿ ಗೌಡೆ ಅಂತ ಆನೋಡ್ರಿ ಗೊತ್ತ ಅನರಿ ಅವ
ಏ ಹೊಲಕೋಗ್ಯನಂತ್ರಿ ಈ ಸದ್ದ
ಕಾಳಿ ರಿ
ಆ ಅವನು ಹೊಲಕೋಗ್ಯನಂತ್ರಿ
ಇಬ್ಬರು ಹೊಲಕೋಗಾರ್ರಿ
ಹ ನ ರೀ
ಹ್ಮ್ ಹ್ಮ್ ಹ್ಮ್ ಆ ಗೌಡೆಗ ಕೇಳಾಕ್ ಹೇಳದನ್ರಿ ನಾ ಅಂದ್ರ
ಹ್ಮ್ ಹ್ಮ್
ಅದಕ್ಕ ಏನ್ ಮಾಡ್ಯನಂತರಿ
ಹ್ಮ್ ಹಾ ಯದು ಯಾರು ಅವ ಬುಟ್ಟರದ ನೀ ರೊಕ್ಕ ಕಟ್ಟಬೇಕಂತ ಯಾರ ರೊಕ್ಕ ಕಟ್ಟ್ರ ಇಲ್ಲ ಯಾರು ರಕ ಕಟ್ಟಬಕ ಕಂತ ರೊಕ್ಕ ಕಟ್ಟ ಯ್ಯಾರಿಲ್ಲಾ ಅಂತ ರೊಕ್ಕನ ಕೊಡ
ನಮತ್ಲಿ ಎಲ್ಲ ಬರ್ತಾವರಿ ಗೌಡಗೆ ಹೇಳಿನ್ರಿ ನಾನೇ ಒಂದ್ ಐದನೂರು ರೂಪಾಯಿ ಹಾಕ್ ಆಮೇಲ್ಂತ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ ಈ ಸದ ನೀವ ಆಕ್ರಿ ನನಗ ಆಮೇಲ ಅವಗ ಹಚ್ಚಿ ಹೇಳ್ರಿ ಈ ಸದ್ ನೀವು ನಿಮ್ಮ ತಾಕಿದ್ರ ಹಾಕರಿ ಆಮೇಲ ಅವಗ ಹೇಳಿರಿ ಫೋನಚ್ಚಿ ಹಾಕ್ತನ
ನಮ್ಮ ತಲ್ಲಿ ಆಡ್ರ
ಹ ಆಯ್ತ ಆಯ್ತ ಎರಡ್ ರೂಪಾಯಿ ಹಾಕ್ ಚಾಕ್ಲೇಟನ ತಿಂತೀವಿ ಎರಡ ರೂಪಾಯದ ಒಂದ್ ಸಹಜನನ ತಿಂತೀವಿ ಕಡಿ ಅದೇ ಎಡ್ಡೆ ರೊಪಾಯ ಹಾಕ್ರಿ ಇರ್ಲಿ ಹಾಷ್ಟಲ್ದಾಗ ಇರ್ತರಿ ನಡಿತ್ ನಿಮ್ಮಗೇನ ನಾವ ಹೊಲು ಹ ನಾವು ಹೊಲ್ಕ್ ಹೋಗ್ಬೇಕ ಅದಿಕ ಹೊಲ್ಕ್ ಹೋಗಿ ಸ್ವಲ್ಪ ಕೆಲ್ಸಗ ಗಿಲ್ಸ ಮಾಡಿ ಬರ್ಬೇಕ ಸೌ ರೂಪಾಯಿ
ಏನ್ ಕೆಲ್ಸ ರೀ
ಹತ್ತಿ ಬೀಜ ಉರದು ಅದು ಎಣ್ಣಿ ಒಡೆದು
ಇನ್ನ ಅತಿ ಬೀಜ್ ಉರದ ಮುಗದಿಲ್ಲ ಏನ್ರೀ ನಿಮ್ ಕಡೆ
ಹ್ಮ್
ಹತ್ತಿ ಬೀಜ
ಇನ್ನ ಇಲ್ಲರಿ
ಯವಗ ಮುಗಿತ್ತವರಿ
ಇನ್ನೊಂದ ತಾಸ ಇನ್ನೊಂದ್ ತಾಸ ಇನ್ನೊಂದ ತಾಸ ತನಾ ಉರಿ ಬಿಟ್ರ ಆಕಡಿ ಮೂಗದ ಹೊತದೆನ
ಎಷ್ಟ್ ಎಕರೆ ಆದ್ರಿ ಹೊಲ್ಲಾ ನಿಮ್ದ
ಹೊಲ್ಲಾ ಒಂದ ಯಾಡ ಇದ ನಾಕ ಸಾಲಾದ
ಹ್ಮ್
ನಾಕ ಸಾಲದಗ ಎರಡ ಸಾಲ ಉರಿವ ಇನ್ನ ಎರಡ ಸಾಲ ಉರಿಬರಬೇಕ
ಹೌದ್ರಿ ಪೂರಾ ಏನ ಹತ್ತಿನೆ ಮಾಡ್ರಿ ಏನ್ರರಿ
ಹ್ಮ ನಡಬಾರ ನಡಬಾರಕ್ ಒಂದ್ ವ ಸ್ವಲ್ಪ ಸದಬ್ದ
ಹಾ
ಹ್ಮ
ಪೂರಾತಿರ ಅಂತ ತಗ್ರಿಗ್ರ ಏ ಬಿಚ್ಚಿರಿ
ನಾ ಸಾಲ ಒಂದು ಸಾಲ ಇಡ್ದ ಹತ್ತಿ ಮಾಡೇವ್ರಿ ನಾಳವರ್ ಸ ತಿತಿ
ಸರಿಯಂಗ ಬಿತ್ತಾರರಿ ತಾನೇ ಬರ್ತದ್ರಿ
ನಾವು ಬಿಟ್ಟರು ಹಾಗಗ್ಯಿದ್ರೆ ಅದು ಹಳ್ಕೊಂಡು ನಾವು ತೆಗದ್ರೆ ವಸ್ತುತದೆ ಎಲ್ಲ
ಅಂದ್ರ ಅತ್ತ ಅಷ್ಟೇ ಏನ ತವರಿ ಬಿದ್ದರೀ ಇನ್ನ್ರ ನಾನು
ಅತ್ಯಷ್ಟ ಹ ಹ ಹ್ಮ ಹ
ಹ ಸೋಮು ಅಂತ ಗೊತ್ತನ್ರಿ ನಿಮ್ಗ
ಯಾರ್ರೀ
ಸೋಮು ಯಂಕಣಣ
ಸೋಮ ಯಂಕಣ್ಣರಿ
ಹಾ ಯಂಕಣ್ಣ ಬರಿ ಕಕ್ಕೇರಿ ಕಕ್ಕೇರಿ ಅಂತ ನೋಡ್ರಿ
ಏ ಅಲ್ರರಿ ಯಂಕಣ್ಣ ಜೋಬಡಿ ಅಂತಾರಲ್ರರಿ ಅವ್ರ ಹ
ಹ ಏನಂತಗಿದ್ರಿ ಹೆಸರ
ಅಂತ ಆಗಿದೆ
ಹ್ಮ್
ಹಾ ಹಾ ಗೊತ್ತನ್ರಿ ಅವ್ರರು
ಯಂಕಣ ಕಕ್ಕೇರಿ ಅಂದ್ರ ಇಲ್ಲಿ ಊರಾಗ ಯಾರೋ
ಹ ಹೌದ್ರೆ ನಾವ ಎಲ್ಲಾ ಯಂಕಣ್ಣ
ಕಕ್ಕೇರೆ ಅ ಆದ್ರೆ ಯಾರಿಗೆನ ಗಲ್ರಿ ಕಕ್ಕೆೇರಿ ಅಂದ್ರೆ ಯಾರ ಹೇಳಲ್ರಿ ಕೇಳಿದ್ರೆ ಎಲ್ಲಾರ ಹೇಳ್ತಾರೆ
ಹ್ಮ್ ಹ್ಮ್ ಈಗ ಅಲ್ಲಿಯ ಅದನ್ ನ್ರಿ ನಿಮ್ಮಲ್ಲಿ ಅವ
ಹಣವಂತರ ಒಡಗ ಇರ್ತನ್ ಚಂತಾನ
ನೀವು ರೀ
ನಾವು ಸದ್ದ ಹೊಲ್ಕ್ ಹೋಗ್ಬೇಕ್ರೀ ಹೊಲ್ ಹೊಂಟ್ರೀ ಅಣಮಂತರ್ಗಳಗ್ಬಿಟ್ಟು
ಹಂಗಂತಾರೆ ಬಿಡಿ ಕೊಟ್ಟು ಹೊಲಕ್ ಮಾಡ್ರಿ ಹಾ ಹೋತಾ ಇಲ್ರರಿ ಹೊಲಕ್ಕ ಮನೆಗೆ ಸ್ವಲ್ಪ
ಯಾರ ಯಕ ಬರ ಜಬಡಿ ಬತಾರ ಅಂತರಿ
ಹೊಲ್ಕ್ ಹೋಗಲೇಂರಿ
ವಾಲಕ ಗಿಲಕ್ ಹೋಗಲ್ಲ ಅವ
ವಲ ಎಷ್ಟ ಅದ್ರೀ
ಅಲ್ಲ ಅಲ್ಲೇ ಜಬಡಿಯಗಾದ್ರ ಅ ಅದ ಚೊಬ್ರ ಒಂದ್ ಸ್ವಲ್ಪ ಆದ್ರೆ ಒಂದ್ ಒಂದ್ ಐದ್ ಎಕ್ರೆ
ಐದು ಎಕರೆ ರಿ
ಹ್ಮ್ ಆ
ಏನ್ ಬಂದದ್ರಿ ಇವಾಗ ಮಾಡ್ಕೊಂಡ್ ಹೋಗಿ ಕೇಳ್ರಿ
ಹ ಯುದ್ಧಕ್ಕೆ ಹೊಂಟಾನ ಬ್ಯಾರೆ ಕಡೆ
ಯಾಕ್ಕಡ್ರಿ
ಕ್ಯಾಂಡಿ ಎಡುಕೊಂಡೊಂಡ
ಹೋಗ್ಬೇಡ ಅಂತ ಹೇಳ್ರಿ
ನೀವೆ ಬರ್ತಿರ ನೋಡ್ರಿ
ಹ ಹೆಂಗ್ ಮಾತಾಡ್ತರಿ
ಹೇಳಕ್ಕ್ ಬದ್ರೆ
ಅಲ್ ನಮ್ ಗೌಡ್ಯ ನೋಡ್ರಿ ಗೌಡ್ಯ
ಅ ಇಲ್ರ ಊರ್ಬಿಟ್ಟ್
ಅಂದ ಹೇಳ್ರಿ
ಯಾರ್ ಹೇಳಾರ
ಹೇಗನ
ಹಾ ಹಾ ಹೌದೆನು ಹ್ಮ್ ಹ್ಮ್ ಎಲ್ಲಿ ಏನು ಸಿಗಲ್ಲ ಕೆಲ್ಸ ಗಿಲ್ಸ
ಯಾಗ್ರ
ಏನ್
ಅಂದ್ರೆ ಇದು ಆ
ಹಾ ಹಾ ಹ್ಮ್ ಹ್ಮ್ ಬಂದ್ ಈಗ ಸಣ್ಡೆ ಒಂದೆ ಒಂದ್ ಬಂದ್
ಕೋದ ಎಲ್ರಿ ನಿಮ್ಮೂರ್ ಸೈಡ್
ಹೂ ಎಷ್ಟ್ ಬೇಕ್ ಏನ್ರಿ ಸ್ಟಾಕ್
ಇಲ್ರೀ ನಮ್ಮುರ್ ಕಡೆ ಷ್ಟಕ್ ಖಾಲಿ ಹಾಕುಂತವ್ರೀ ಅದಕ್ ನಿಮ್ಮುರಗ ಅದ ಏನಂದೇನ್ರರಿ
ನಮ್ಮುರಾಗ್ ಅದ ಷ್ಟಕ್ ಬೇಕಂದ್ರ್ ಪಾರ್ಸಲ್ ಬೇಕಂದ್ರೆ ಹೇಳ್ರಿ ಕಳಿಸ್ತೀರಿ ಇ ಎಂ ಐ ಮೇಲ್ನು ಇ ಎಂಐ ಮೇಲ್ನು ಕೊಡ್ತಿವ್ರಿ ಹಾ
ಅದೆಂಗ್ರೀ ಇ ಎಂ ಐ ಮೆಲ್ ಕೊಡಟ
ಮೇಲ್ ಕೊಡ್ತೀರಿ ಹ ಫಸ್ಟ್ ಡೌನ್ ಪೇಮೆಂಟ್ ಐದು ರೂಪಾಯಿ ಕಟ್ಬೇಕು ಆಮೇಲೆ ಕಟ್ಕೊಂತ ಇಮಾಲ ಬಾಳ ಜಾಸ್ತಿ ರೇಟ್ರಿ ಅದ ಬಾ ಬಾಳ್ ಜಾಸ್ತಿ ರೇಟ್ ಕೆಳಂಗಿಲ್ರಿ ಅದು
ಅಷ್ಟೇ
ಇಲ್ಲಿ ಅಂಗಡಿ ಬಂದಗ್ ಕೇಳ್ಬೇಕ್ರಿ ಅದು ಹಿಂಗೆಲ್ಲ ಪನ್ ಹೆಳಂತ
ಎಲ್ಲ ಐದ್ ಸಾವಿರ
ಹ ಎಲ್ಲ ಜಾಸ್ತಿ ರೇಟ್ ಅದ ರೀ ಕೋಟಿ ಕೋಟಿ ಗಂಟಲಿ ಆದ್ರೀ
ಹಾ ಹಾ ಹಿಂಗನ್ರಿ
ಹ
ಹ್ಮ್ ಹ್ಮ್ ಹ್ಮ್
ಹೌದ ನಿಮ್ಮ ಅಂತಾರ್ ತಿಂನಾದ್ ಅಲ್ರಿ ಅದು
ಇಏನಲ್ೀ ನಮ್ಮ್ ಹೆಂಗ ಕಣ್ ತಿನ್ಂತನ್ರರಿ ಚೌಪುಡಿ ಹೆಂಗ ಕಣ
ಜವಾಬ ಕಡ್ರಿ ತಂಬ ಆಗಂತತಾನಂತೆ ಈ ಮರಿಗ ಮ ತಿನ್ನಲ್ಲಂತೆ
ತಂಬಾಕ ರೇಟ್ ಕಮ್ಮಿ ಆಗದೇನ್ರರಿ
ತಂಬತ್ತು ರಟ ಕಮ್ಮಿ ಆಯಿದೆ
ಹ್ಮ್ ಹ್ಮ್ ಹ್ಮ್ ಹೌದ್ರ
ಹ
ಹ ಹಾ ಹಾ ಸ ರಿ ನ ನಾವೇನ್ ಮಾಡ್ತೇನ್ರೀ
ಹ ಆ